ಆರಾಮ್ ಏನ್ ಅಣ್ಣ ಹಾ ನಾನ್ ಆರಾಮಣ ಎಲ್ಲಿದ್ದಣ
ಹಾ ಇಲ್ಲಿ ಬೀದರ್
ವಿಾರಣ್ಣ ಊಟ ಅಣ್ಣ
ಊಟ ಆಯ್ತಪ್ಪ ನಿಂದು
ಹೂ ನಂದ ಆಯ್ತು ನೋಡೋಣ
ಹಾ
ಮತ್ತೆ ಹೆಂಗ್ ಏನಡಣ್ಣ ಸಮಾಚಾರ ಎಲ್ಲ ಸ್ಟಡಿಲ್ಲ ಚ ನಡ್ದ
ಹ ಸ್ಟಡಿ ನಡ್ತವ ನೋಡಪಾ ಬಿ ಎಡ್ ಮಾಡಿ. ನ ಬಿಎಡ್ ಬಿ ಎಡ್
ಹ್ಮ್ ಯಾವನುಷ್ಟ ಕಣ
ಇದು
ಬೀದರ್ ಯನಿವರ್ಸಿಟಿ ಅಣ್ಣ ಇದು ನೀ ಯಾವ್ದ್ ಕೋರ್ಸ್ ಯಾವ್ದ್ ಮಾಡಿದ್ದೇನೆ ಇದು ಡಿಗ್ರಿ.
ಹ ಡಿಗ್ರಿದಾಗ ಬಿ ಎ ಮಾಡಿದೆ ಬಿ ಎದಾಗ ಹಫ್ ಅನ್ ಅವರ್ ಇಂಗ್ಲೀಷ್ ಅ್ಯಂಡ್ ಹಿಸ್ಟ್ರಿ ಇತ್ತು.
ಅಂದ್ರ ನೀ ಮಾಡ್ಗಿ ಬೇಡ್ ಮಾಡಿದ್ರಾ.
ಹ್ಮ್ ಬಿ ಎಡ್ ಆಗದ
ಹ್ಮ ಹಾ ಮತ್ತ ಅಲ್ಲ ಎಲ್ಲಾ ಹೆಂಗದ ಖರ್ಚು ಊಟ
ಖರ್ಚು ಬಿ ಎಡ್ ಖರ್ಚು ಬಾಳ ಅದ ಊಟ ಅಲಯತನೆ ಗೌರ್ಮೆಂಟ್ ಹಾಸ್ಪೆಟಲ್ ಮಾಡೀವಿ. ಹಾಸ್ಟೆಲ್ದಾಗ ಅಷ್ಟೆ ಗೌರ್ಮೆಂಟ್ ಹಾಸ್ಟೆಲ್ದಾಗ ಊಟ ಹೆಂಗಿರ್ ಅಂಗೇ ಅದ
ಹೌದಾ ಇಲ್ಲ ಇದಿದ್ದ್ದೆ ಲಾಸ್ಟ್ಲ್ ನಮ್ಗಡೆ ಇದ್ದು ಅದ್ರಂಗೆ ಅದು ಊಟ.
ಅಲ್ಲ ಅದರಂಗೇನಿಲ್ಲ ಸಪ್ ಚೇಂಜ್ ಅದ್ರಿ.
ಹ್ಮ್ ಹ್ಮ ಮತ್ತೆ ಹೆಂಗ ಕಾಲೇಜ್ದ ಹೆಂಗ ಟೀಚಿಂಗ್ ಎಲ್ಲ ಕ್ವಾಲಿಟಿ ಅವ
ಏ ಫುಲ್ ಕ್ವಾಲಿಟಿ ಅದ ಟೀಚಿಂಗ್ ಬಗ್ಗೆ ಏನ್ ಮಾತಾಡೋಂಗಿಲ್ಲ ಚಲೋ ಕ್ವಾಲಿಟಿ ಟೆ
ಹ್ಮ್ ಮತ್ತ ಎಲ್ಲಾ ಕ್ಲಾಸ್ ಎಲ್ಲ ಕರೆಕ್ಟ್ ಆ ಹಿಡ್ತಿರ್ಬೇಕ್ ಡೈಲಿ ಡೈಲಿ ಕಾಲ ಕ್ಲಸ್
ಸ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದ್ ಗಂಟೆವರೆಗ ನಡತದ
ಹ್ಮ್ ಹ್ಮ್
ಮಧ್ಯಾಹ್ನ ಒಂದ್ ಅವರ್ ಊಟ ಕೊಡ್ತಾರ
ಹ್ಮ್
ಇದೆ ಚೆನ್ನಾಗಿದೆ ಲೈಫ್.
ಹ್ಮ್ ಹ್ಮ್ ಇರ್ಲಿ ಚೆನ್ನಾಗಿರ್ಲಿ.
ಹಾ
ಊಟ ಹೆಂಗ ಅದ ಕಡೆ ಎಲ್ಲ ಹಸ್ಟಲ್ ಆಗ ಇರ್ತೇನೆ ಅಲ್ಲಿನು ಏನ್ ರೂಮ್ ಮಾಡಿದೆ.
ಮಲೆಲ್ಲ ಹಾಸ್ಟೆಲ್ ಆಗಿ ಇರ್ತೀನಿ ಸ್ವಲ್ಪ ಊಟದ ಪ್ರಾಬ್ಲಮ್ ಅದ
ಅಂದ್ರೆ ಈ ಕಡೆ ಇ ಮತ್ತತ್ ಈ ಕಡೆ ಊಟ ಆಕ ಊಟ ಸಟ್ ಆಗ್ಲನಾ
ಇಲ್ಲ ಸಟ್ ಆಗಲ್ಲ ಆ ಕಡೆದು ಇದಕ್ ನಾ ಕಡೆ ಬಾಳ ವ್ಯತ್ಯಾಸ ಅದ
ಮತ್ತ ಈಗ ಹೋಯಸ ಹೋಗಿಸ ಎಷ್ಟ್ ತಿಂಗಳ ಆಯತು ಸಟ್ಟಗರ್ಬೇಕಾಗಲ್ಲ
ಹ್ಮ್ ಸಟ್ಟಾಯ ಆಲ್ಮೋಸ್ಟ್ ಈಗ ಬಂದ ಮತ್ತತ್ ನಾಕ್ ತಿಂಗ್ಳ ಐತಿವಾಗ
ಹ್ಮ್ ಹ್ಮ್ ನಾಲ್ಕು ತಿಂಗ್ಳ ಆಯ್ತಲ. ಅಂದ್ರ ಅಂದ್ರ ಒಂದ್ಸೇಮ್ ಮುಗಿದಿರ್ಬೇಕ್
ಇಲ್ಲ ಇಲ್ಲ ಇನ ಇಲ್ಲ ನೆಸ್ಟ್
ಎಕ್ಜಾಮ್ ಆಗಿಲ್ಲ
ಹನ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ಂಗ ಹೇಳಕತ್ತಾರ.
ನಿಮಗೆ ನಿಮಗೆ ಟೋಟಲ್ ಎಸ್ಟ್ ಸಿ ಇರ್ತ ಅಣ್ಣ ಸಬ್ಜೆಕ್ಟ್.
ಐದ್ ಸಬ್ಜೆಕ್ಟ್ ಹತ ನಮ್ಮಗ
ಐದು ಸಬ್ಜೆಕ್ ಇದಕ್ಕೆೈದು ತೇರಿ ನಂಬಿ ಇರ್ಬೇಕ
ಹಾ ಐದ ಕೈ ತೇರಿನ ಎಂಬ ಅಂದ್ರೂ ನೂರ್ ಮಾರ್ಸಿಂದ ಎ ಎಂಬತ್ ಮಾರ್ಸ ಪೇಪರ್ ಬರುತದ
ಹ್ಮ್ ಹ್ಮ್
ಎಂಬತ್ ಮರ್ಕ್ರಿ ಬರ್ಬೇಕು ಇಪ್ಪತ್ ಮಾರ್ಕ್ ಸೆಂಟ್ರಲ್ ಇರ್ತಾವ
ಹ್ಮ
ತ ಇಪ್ಪತ್ ಇಪ್ಪತ್ ಅಂದ್ರೆ ಐದ್ ಸಬ್ಜೆಕ್ಟ್ ನೂರ್ ಆಗ್ತವ ಅದು ಬಿಟ್ಟು ಮತ್ತ ನೂರ್ ಮಾರ್ಕ್ಸ್ ಪ್ರಾಕ್ಟಿಕಲ್ ಇರ್ತವ
ಅಂದ ಅಂದ್ರೆ ನೀವು ಟೋಟಲ್ ಎಷ್ಟು ಮಾರ್ಕ್ಸಿಗೆ ಬರ್ದಂಗ ಆಯ್ತ ಪೂರ್ಲ ಎಕ್ಸಾಮ್
ಫುಲ್ ಎಕ್ಸಾಮ್ ನೋುವ ಐ್ನೂರ್ ಮಾರ್ಕ್ಿ ಬರಿಬೇಕು ಅದು ಗ ಬಿಟ್ಟ ಕೇಳಿಸಿ ಮತ್ತೆ ನೂರ್ ಮಾರ್ಕ್ಸ್ ಇಂಟ್ರಲ್ ಅಂದ್ರೆ ಇವು ಪ್ರಾಕ್ಟಿಕಲ್ ನಾವು ಮೈಕ್ರೋ ಟೀಚಿಂಗ್ ಅದು ಅಂತ ಇರ್ತದ ಅದರ ಮ್ಯಲ್ ಓ್ತದ ಮತ್ತ ಅದ ಬಿುಟ್ಕಸ್ ಮತಿದರು ನಮ್ದು ಅಸೈನ್ಮೆಂಟ್ ಸೆಮಿನಾರ್
ಹ್ಮ್ ಹ್ಮ್
ಯಾವ ಯಾವ್ ತರ ಮಾಡ್ತೀವ ಅದ್ರ ಮ್ಯಾಲ ಇರ್ತದ
ಮಲ್ಲಿ ಅಸೈನ್ಮೆಂಟ್ ಕೊಡ್ತಾರಾನ ಅಸೈನ್ಮೆಂಟ್ ಸೈನ್ರ್ ಮಾಡ ಇರ್ತಾನ
ಹಾ ಅಸೈನ್ಮೆಂಟ್ ಸೆಮಿನಾರ್ ಇರ್ತದೆ ಪ್ಲಸ್ ಲೆಸನ್ ಪ್ಲಾನ್ಂದ್ರೆ ನಾವೇ ಮಾಡ್ಕೊಬೇಕು ಲೆಸನ್ ಪ್ಲಾನ್ ಸನ್ ಪಾಂಗ ನಲ್ಲಕ್ಕಏನು ಒಂದು ಲೆಸನ್ ಹ
ಸ್ದ ನೀವು ಈ ವಯ್ಸ್ದು ಇಲ್ಲಿ ಹೆಂಗಗೆ ಹೇಳ್ತ ಕಾಲೇಜನ ಲೆಚರ್ ಅವ್ರು ಹೆಂಗ ಹೆಂಗ ಹೇಳ್ತಾರೆಗ ಸ್ಟೇಜ್ ಮೇಲೆಗೆಗಿಸ್ಾ ಆ ತರ ನಿಮ್ಮ ಮನಲಿ ಎ ಹೇಳಕಸ್ತರ
ಹಾ ಹೇಳಗತರ್ ಅಂದ್ರೆ ಮೈಕ್ ರೋಟಿ ಚಿಂಗಂತ ಬರ್ತದ ಅದು ಅದ್ರಾಗ ಆರು ನಿಮಿಷ ಟೈಮ್ ಕೊಡ್ತದೆ ನಮಗ ಆರ್ ನಿಮಿಷ್ದ ನಾ ನಾವೇ ಒಂದುಲೆಸನ್ ಪ್ಲಾನ್ ರೆಡಿ ಮಾಡ್ಕೊಂಡು ಹೋಗಿರ್ಬೇಕ ಆರ್ ನಿಮಿಷ ಹೇಳ್ಬೇಕಾದ್ರದು ಆರ್ ನಿಮಿಷ ಹೇಳಳ ಬರ್ಬೇಕ ಮತ್ತ ಟೈಮ್ ಸ್ವಲ್ಪಚ್ಚ ಕಡಿಮೆ ಐತ ಅಂದ್ರೆ ಮತ್ತ ರೀಟಿ ಚೆ ಅಂತ ಹಾಕ್ಬಿಡ್ತಾರ ರೇಟ್ ಕ ಚ ಕತ್ರರಂತ
ಅಂದ್ರ ಅದಕ್ ನೆಂಟ್ರಲ್ ಮಾರ್ಸಿರದದ
ಹಾ ಅದಕ್ ನೆಂಟ ಸರ್ ಅಕ್ ಇಪ್ಪತ್ತೈದು ಅದಕ್ ಇರ್ತದ ಮತ್ತ ಇನ್ನ ಇಪ್ಪತ್ತೈದು ಇನ್ನೊಂದು ಇಂಟಿಗೇಷನ್ ಮಾಡಿ ಚನ್ನದ್ ಬರ್ತದ ಇಪ್ಪತ್ತದು ಇರ್ತದ ಮತ್ತ ಇವ ಸೈಕೋಲ್ ಟೂಲ್ಸ್ ಅಂತ ಬರ್ತದ ಅದಕ್ಕೆ ಐವ ಮಾರ್ಕ್ಸ್ ಎ ಐವತ್ತ ಎಂಟರ ಮಾರ್ಕ್ಸ್ ಇರ್ತಾವ ಈ ತರಗತ ಹ್ಮ್ ಎಲ್ಲ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕೇಕ್ು ನಾವ
ಹ್ಮ್ ಇವಾಗ ಡೈಲಿ ಕಾಯಾಲೇಜಗೆ ಹೋಗ್ಬೇಕಾನ
ಹಾ ಡೈಲಿ ಹೋಗ್ಬೇಕು
ಅಂದ್ರೆ ಮಿನಿಮ್ ಅತ್ತೆನ್ಸ್ ಅಂತ ಅವ
ಏಿ ಹ ಏಟಿ ಪರ್ಸೆಂಟೇಜ್ ಇರ್ಬೇಕು ನೋಡ ಅಟೆಂಡೆನ್ಸ್
ಅಂದ್ರರೆ ಎಂಟ್ರಲ್ಲಿ ಮಾತು ಕೊೊಡ್ತಾರೆ
ಹಾ ಇಂಟರ್ ಮಾರ್ಕ್ಸ್ ಕೊಡ್ತವ ಎಕ್ಸಾಮಿ ಅಲ್ವ ಮತ್ತ ಏಟಿ ಮಾರ್ಕ್ಸ್ ಗಿಂತ ಕಮ್ಮಿ ಇದು ಅಂದ್ರ ಮತ್ತ ೈನ್ ಹಾಕ ಅದು
ಹ್ಮ
ಇದಾವದ ಮತ್ತ
ಇಲ್ಲಣ್ಣ ಇವಾಗ ನೀ ಮಾಡಿದಲ್ವ ನಿಮ್ಮ ಹಾಸ್ಟ್ಲಸ್ಿಂದ ಕಾಲೇಜ್ಗೂ ಹೋಗ ನ ಎಲ್ಲ ಅನುಕೂಲ ಆದ
ಅನುಕೂಲ್ನ ಇಿಲ್ಲ ಅಂದ್ರೂ ಹಿಂಗ ರೋಡ್ ಹಿಡ್ಗ ಹೋದರು ಒಂದ್ ಐದು ಐದು್ ಕಿಲೋಮೀಟರ್ ಹೋಗ್ಬೇಕಾಗತದ
ಹ್ಮ್ ಹ್ಮ್
ಹಂಗ್ ಅಡ್ಡು ಅಡ್ಡು ಒಂದ ಅದ ಅಂದ್ರೆ ರಡ್ ದಾರಿ ಅನ್ಕಂದ ಬಾಜು ಒಂದು ಹಸ್ಲ್ ಬಾಜು ಒಂದು ಕೆರಿ ಅದ ಕೆರಿ ಬಾಜು ಒಂದು ದಾರಿ ್ತದ ಒಲ್ದಾ ಗ್ಲಾಸ್ಂದು
ಹ್ಮ ಹ
ಅಲ್ಲಿಸಂದ ಹೋದ್ರೆ ಒಂದ ಎರಡ್ುವರೆ ಮೂರು ಕಿಲೋಮೀಟರ್ ಹೋಗಬೇಕಕ್ ನೋಡ ಇಲ್ಲಿ ಹೋಗೋದು ಮೂರು ಕಿಲೋಮೀಟರ್ ಬೋದು ಒಂದ್ ಮೂರು ಕಲೋಮೀಟರ್
ಮತ್ತ ಬಸ್ ಬಾಸ್ ಮಾಡ ಚ ಮಾಡಡ್ಬೇಕ
ಇಲ್ಲ ಇಕಡೆ ಬಸ್ಸ ದಸ ಎಲ್ಲ ಏತ್ರಿಗಡ ನೀವು ಅಡೆ ಅಂದರುೂ ಹಾಸ್ಟಲ್ ಹ
ಕ್ಕಾ್ರರಿಕ್ಷದ ಹಊೋಗಾ
ಹಾ ರಿಕ್ಷಾದಾಗ ಹೋಗ್ಬೇಕ ಮತ್ ರಿಕ್ಷಾದವ್ರರು ಕರ್ಸಿದ್ರೆ ಮತ್ತತ್ ಒಂದ್ ಸಲ ಬಂದ ಹೋದ್ರ ನೂರು ರೂಪಾಯಿ ಕೊಡ್ಬೇಕು ಕಲಕತ ರಿ
ಹ್ಮ್ ಹ್ಮ್ ಅಂದ್ರ ಅಂದ್ರ ಮತ್ತ ಹೆಿಂಗ್ ಮಾಡ್ಬೇಕಲ್ವ ಅಂದನ
ನಂಗಂಗ
ಒಂದ್ ನಾಕೈದ್ ಮಂದಿ ಕುಡಸಂದೆ ಒಂದ್ ಆಟೋ ಮುಗಸ್ಬೇಕ
ಇಲ್ಲ ಈಗ ಹೋಗ್ಲಕ್ ಅನುಕೂಲ ಅನುಕೂಲ ಅನ್ಲಕ್ಕೇನ್ ಎಲ್ಲರ ಜೊತೆ ಆಗ್ಬತಿವಲ್ಲಾ
ಹ್ಮ್ ಹ್ಮ್
ಪು ಏನ್ ಅನ್ಸಲ್ಲ ಈಗ ಮಳೆಗಾಲ ಸ್ಟಾರ್ಟ್ ಐತ ಅಂದ್ರ ಮಳಿ ಬಂತಂದಂದು ಕಾಗಾೆ ಕಡೆಯಿಂದ ಅವಾಗ ಆಟೋ ಆಟ ಮಾಡ್ಬೇಕವಾಗ
ಹ್ಮ್ ಅದೇ ಐ್ ಕಿಲೋಮೀಟ್ರ ಏ ಬಾಳನ್ ದೂರ ಏನ್ ಅನ್ಸಲ್ಲ ಹ ಸ್ಟಾರ್ಟಿಂಗ್ ಅಷ್ಟೇ ದೂರ ಅನ್ಸ
ಹ್ಮ್ ಸ್ಟಾರ್ಟಿಂಗ್ ಒಂದು ಹದ್ಿನೈದು ಇಪ್ಪತ್ತು ದಿನ
ಆಮೇಲೆ ಹೋಗೋದು ಬರೋದ ಆದಡೆ ಆಮೇಲೆ ತಾಯಿಯಾರ ಆಟಿ ಬಿ್ದಂಗ
ಹ್ಮ್
ಮತ್ತತ್ ನೀ ಅಲ್ಲಿ ಬೀದ ಮತ್ ಅಲ್ಲಿ ಬೀದರ್ ಕೋಯ್ ಮಾಡಿರುವ ಮತ್ ಈ ಕಡೆ ನಮ ಕಡೆ ರದರೆ ಯಾರನ್ನ ಇರ್ವಕ್ಕಳ ಪರಿಚದರ
ಯಾರ ನಮ ಶಾಪುರದವರು ಯಾರ ಹ್ಮ್ ಮತ್ತೆ ಜೋರ್ಗ ದೋಡ ಅಾರ ಹಾ ಮತ್ತ ಗುರ್ಮೆಟ್ಕಲ್ದವ್ರಾರ
ಹಾ ಹಾ
ಆಾರ ನಮ್ ಸೈಡ್ದವರು ಭಿ ಯಾರ
ಹಾಗೌ ಹ ಮತ್ ಮತ್ತ ಈಗ ಎಷ್ಟ ಮೆ ಬರ್ತಿರ್ಬೇಕು ಇವಾಗ ಬಿ ಎಡ್ ಅಡ್ಮಿಷನ್ ಮಾಡ್ಬೇಕಂತ ಅಂದ್ರ ಫಸ್ಟ್ನಸಮ್ ಮುಗಿಬೇಕಂತ ಹೌ
ಅಂದರುೂ ಕೆಲವೊಂದು ಕಾಲೇಜ್ ಮೇಲೆ ಓ್ತದ ಅದು
ಕಾಲೇಜ್ ಕಾಲೇಜ್ ಫೀಸ್ ಎಷ್ಟ ಅದ ಬ ಸಿ ಎಷ್ಟ ಅದ
ಹ ಹ ಅದ್ರ ಮ್ಯಾಲ ಹೋಗ್ತದೆ ಈಗ ನಂದು ಈಗ ಸಮ್ಮಿಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಆದ್ ನಂದು
ಹಾ ಹ್ಮ
ಅದ ಇಪ್ಪತ್ತೈದು್ ಸಾವಿರ ಬಟ್ಟ ಕೆಸ್ ಮತ್ತ ಯನಿವರ್ಸಟಿದು ಒಂದು ಹದಿನೈದು ಸಾವಿರ ರೂಪಾಯಿ ಬರ್ತದ ಫಸ್ಟ್ ಸಲ
ಹ್ಮ ಹಾ
ಅದ ಒಂದ ಹದ್ನೈದು ಸಾವಿರ ಕಟ್ಬೇಕು ಅದಾದ್ಮೇಾಲ ಮತ್ತ ತಿರ್ಗ ಇದು ಎಕ್ಸಾಮ್ ಫೀಸ್ ಒಂದ ಎರಡ್ ಸಾವಿರ ಎರಡೂರು ಸಾವಿರ ಒಂಬರ್ದದು ಅದು ಕಟ್ಕೋಬೇಕು ಅದು ಕಟ್ಕೊಂಡ ಆದ್ಮೇಲೆ ಮತ್ ಇದು ನಮ್ದ್ ಖರ್ಚ ಇರ್ತದಲ್ಲ ನಮ ಖರ್ಚು ಮತ್ತ ಅದು ಸ ಕೆಲವೊ್ ಮೆಟೀರಿಯಲ್ ಅ ತಗ ಇರ್ತವ ಮತ್ತ ಯೂನಿಫಾರ್ಮ್ ಐಡಿ ಕಾರ್ಡ್ ನೋಡ್ಸು ಇವೆಲ್ಲ
ಅಂದ್ರೆ ಟೋಟಲ್ ಬಂದ ಐವದ ಸಾವಿರ ಐವತ್ತು ಸಾವಿರ ಮೇಲೆ ಹೊ್ತದದು
ಹಾ ಸಮಗ ಒಂದ್ ಐವತ್ತು ಸಾವಿರ ನಮ್ದು ಇದು ಪ್ರಾವ ಇ ಪೇಮೆಂಟ್ ಸೀಟ್ ಇದರದುು ಐವತ್ತು ಸಾವಿರ ಬರ್ತದಾ
ಹ್ಮ್ ಹ್ಮ್
ಗೌರ್ಮೆಂಟ್ ಸೀಟ್ ಇದ್ದೋ್ರ್ದು ಸ್ವಲ್ಪ ಕಡಿಮ ಬರ್ತದೆ ನಮ್ಕಿಂತ ಒಂದ ಐದ ಸಾವಿ ರಾಯ ಅವರಿಗೆ ಅಷ್ಟೇ ಈಗ ನಾವು ಬಿ ಎಡ್ ಮಾಡವ ಅಂದ್ರೆ ಎರಡು ವರ್ಷಿಂದ ಸೇರ್ಕಸಿ ಒಂದ್ ಲಕ್ಷ ನಮಗ ಅದ ಫೀಸ್ ಈಗ ಗೌರ್ಮೆಂಟ್ ಆಯ್ತು ಅಂದ್ರ ಅವ್ರಿಗೆ ಎಪ್ಪತ್ ಎಪ್ಪತ್ತೈದು ಸಾವಿರ ಅವ್ರಿಗ
ಈಗ ಅವ್ರ ಏನ್ಂತಾರ ಅವ್ರರು ಅವ್ರದನ್ ಡಿಗ್ರಿ ಮುಗುದ ಈಗ
ಹ್ಮ್
ನಮ್ ಫ್ರೆಂಡೇ ಆಗ್ಬಕ್ ಅವರು ಮುಗ್ದಕ್ ಡಿಗ್ರಿ ಮುಗುದಲ್ಲ ಇನ್ನೊಂದ ಒಂದ್ ಹದ್ನೈದ ಎಕ್ಸಾಮ್ ನಡೆದಾಗ ಮುತದೆ ಅವರು ನನಗ್ ಕೇಳಕ್ ಅಂದ್ರ ಅವರು ಮುಂದ ಏನು ಬಿ ಎಡ್ ಮಾಡ್ಲ ಏನ್ ಬೇರೆ ಕೋರ್ಸ್ ಮಾಡ್ಲ
ಬಿ ಎಡ್ ಗಿಂತ ಇಲ್ಲ ಎಂ ಎ ಮಾಡ್ ಅದೆಲ್ಲ ಚಲ್ಲೋ ಅಂತ ನನಗೆ ಅನಸ್ತಪ್ಪಾ
ಎಂ ಎ ನ
ಹಾ ಎಮ್ ಎ ಬೆಟ್ರ ಯಾಕಂದ್ರೆ ಈಗ ಬಿ ಎಡ್ ಮಾಡಿದ್ದ ಅಂದ್ರೆ ಸಿಕ್ಸ್ತ್ ಏಳ್ತ್ ಅಷ್ಟೇ ಹೇಳ್ಬೋದ ನೀ ಟೀಚಿಂಗ್ ಮುಂದೆ ಟೀಚಿಂಗ್ ಫೀಲ್ಡ್ಗೆ ಬಂದಾದ್ಮೇಲೆ
ಹಾ
ಎಮ್ ಎ ಮಾಡಿದ ಅಂದ್ರೆ ಹೈಸ್ಕೂಲ್ ಹೇಳ್ಬಹುದು ಮತ್ತ ಕಾಲೇಜ್ ಲೆವೆಲ್ ಡಿಗ್ರಿ ಲೆವೆಲ್ ಎಲ್ಲಾ ಹೇಳ್ಬೋದು ಅಲದ್ರಾಗ ಮತ್ತ ಬಿ ಎ ಎಡ್ ಕಿಂತ ಖರ್ಚ ಕಮ್ಮಿ ಬರ್ತದ ಅದು
ಹಾ
ಹಂಗ ಅದೇ ಬೆಸ್ಟ್ ಅದು ಅಂದ್ರ ಅದು ಖರ್ಚ ಬಿ ಕಮ್ಮ್ ಬರ್ತದ ಅದೇನು ಕಾಲೇಜ್ ಲೆವೆಲ್ ನಂಗ ಹೇಳ್ಬಹುದು ಅಂದ್ರೆ ಇದು ಸ್ವಲ್ಪ ವರ್ಕ್ ಜಾಸ್ತಿ ಆಗ್ತದ ಅದಕ್ಕೆ ವರ್ಕ್ ಕಮ್ಮಿ ಇರ್ತದೆ ಇಷ್ಟೇ
ಒಂದ್ರ ವರ್ಷದ ಎಮ್ ಎ ಮಾಡಿ ಸುಮ್ನ ಮತ್ತ ಬಿ ಎಡ್ ಮಾಡ್ಬೇಕ ಆತಲ್ಲ ಮತ್ತ
ಮಾಡಬೋದು ಅಂಗೇನಿಲ್ಲ
ಎಮ್ ಎ ಮಾಡೋ ಮಾಡ್ಬಹುದು ಎಮ್ ಎ ನೀನ್ ಜಸ್ಟ್ ಎಮ್ ಎ ಮುಗ್ದಿರ್ತದ ಕೆ ಎಸ್ರ್ಟ್ ಏನಾದ್ರು ಕ್ಲಿಯರ್ ಆಯತಂದ್ರೆ ಈಗ ಕಾಲೇಜ್ ಲೆವೆಲ್ನಾಗ ಹೇಳ್ಬೋದ ಅಲ್ಲ ಡೈರೆಕ್ಟ್ ಆಗಿ
ಹಾ ಹಾ ಹೌದೌದು
ಹ್ಮ್ ಒಂದು ಕ್ಲಿಯರ್ ಆದ್ರೆ ಸಾಕು ಸೀದಾ ಈಗ ಗೌರ್ಮೆಂಟ್ ಆದಂಗೆ ಆಲ್ಮೋಸ್ಟ್ ನಿಂದು
ಹೌದಾ
ಮತ್ತ ಇದು ಬಿ ಎಡ್ ಮಾಡ್ಕಸ ಟಿ ಟಿ ಕ್ಲಿಯರ್ ಮಾಡ್ಕೋಬೇಕು ಟಿ ಟಿ ಕ್ಲಿಯರ್ ಆದ್ಮೇಲೆ ಮತ್ತ ಸಿಟಿ ಬರರ್ಬೇಕು ಇಷ್ಟಲ್ಲ ಅದು ಬಟ್ ಅದರಾಗ ಏನಂತ ಬರಿಲ್ಲಲ್ಲ
ಆಗ ಎಮ್ ಎ ಮಾಡ್ಬಿಟ್ರ ಮತ್ತ ಅದ್ರ ಮ್ಯಾಲ ಏನಿರ್ತ ಎಕ್ಸಾಮ್ ಬರ
ಎಂ ಎ ಇತ್ ಅಂದ್ರೆ ಅದಕ್ನು ಇದದೆ ಸೇಮ್ ಬಿ ಎಡ್ ಹಂಗ ಇರ್ತದ ಹಂಗಗೆ ಇರ್ತದ ಬಟ್ ಇ ಬಿ ಎಡ್ ಮೇಾಲ ಡಿ ಕೆ ಅಂತ ಒಂದ ಇದ ಬರ್ತದ ಎಂ ಎ ಮೇಲೆ ಅಂತ ಬರ್ತದ
ಈಗ ಟಿಟಿ ಕ್ಲಿಯರ್ ಯಐತ ಅಂತ ಇಟ್ಕೊಂಡು ಈಗ ಪ್ರೆಸೆಂಟ್ ಬೇರೆ ರೂಲ್ಸ್ ಮಾಡರದು ಟಿಟಿ ಕ್ಲಿಯರ್ ಆಯ್ತು ಅಂದ್ರೆಷ್ಟೆ ಅಷ್ಟೇ ನಾವು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಎಷ್ಟಾಗಿ ಹೇಳ್ಬಹುದು
ಹೌದಾಣ್ಣ ಸ್ವಲ್ಪ ಈ ಕಡೆ ಮನೆ ಕಡಲೆಸ ಫೋನ್ ಬರಕಂತವ ಅಣ್ಣ ಸ್ವಲ್ಪ ಆಮೇಲೆಸ ಪೋನ್ಗ ನಿಮ್ಗ
ಓಕೆ ಓಕೆ
ಹಾ ಸರಿ ತಗೋ